ಹಲೋ
ಏನ್ ಮಾಡತ್ರಿ
ಹ್ಮ್ ಬರ್ಕಳತಿ
ಊಟ
ಊಟಾ ಹಾಗೇತಿ
ಹ್ಮ್ ಏನ್ ಮಾಡಿದ್ರಿ ಊಟಕ್ಕೋಪ
ಒಗ್ಗರಣಿ ಅನ್ನ್ ಮಾಡಿದ್ದಿವಿ
ಹ್ಮ್
ಅದನ್ ಉಂಡೆ
ಉಂಡರೇ ಈಗ
ಹ್ಮ್ ಹ್ಮ
ಸಾಲಿಗ ಹೋಗಿದ್ರೆ
ಹ್ಮ್ ಹೋಗಿದ್ದೆ
ಹ್ಮ್ ಮನೇನ ಕರಾಟಿಗೆ ಹೊತಿನಂತಿದ್ರಿ ಏನ್ ಆತದು
ಅದು ಹೋಗಿದ್ದೇವೆ ಒಂದಿ ವಾರದು
ಹ್
ನಮ್ಮಿ ಬಿಟ್ಟೆ
ಹಾಕ್ಬಿಟ್ರಿ
ಇನ್ನೂಂದ ಟೀಚರ್ಗಿ
ಹ್
ನಮ್ ಕ್ಲಾಸ್ ಟೀಚರ್ಗಿ ಯಾರ ನಿಮ್ ಹುಡುಗುರದಾರ ನಿಮ್ ಹುಡುಗ್ರು ಅದಾರ ಏನಂತ್ತ ಅವರ ಕೇಳ್ಯಾರ ಮತ್ತೊಬ್ಬ್ರ ಯಾರೋ ಬಸ್ನಾಗ
ಹ್ ಹ್
ನಾವು ಅವರ ಜೋಡೆ ಹೋಗಿದ್ದೇವಿ
ಹ್ಮ
ಕೇಳಿದ್ರ ಗಂಟ್ಲೆ ಅವ್ರ ಹೂರೀ ನಮ್ ಹುಡ್ಗುರೆ ಅಂದ್ರ
ಹ್
ಅಣತ್ಳಿ ನಿಮ್ ಕ್ಲಾಸ್ ಟೀಚರ್ ನಿಮ ನೀವ್ ಕ್ಲಾಸ್ ಟೀಚರ್ ಏನ್ರೀ ಅಂದಾರತ್ತ
ಹಾ.
ಯುರ್ ನಮ್ ಟಿಚರ್ ಹು ಆಂದರಾ.
ಹಾ.
ಹು ಆಂದಾರ ಅನುಂಟ್ಲೆ. ಅವ್ರಿ ನಿಮ್ಗ್ ಹೇಳಕ್ ಹೇಳಾಕ್ ಬರಲ್ಲ ಏನ್ರೀ ನಿಮ್ಗ್ ಅತ್ ಕೇಳಾರವರು.
ಹಾ.
ಅದಕ್ಕ ನಮ್ ಟೀಚಿರ್ಗ್ ಮಾತ್ ಮನಶಿಗ್ ಹತ್ತೈತಿ. ನಮಗೆ ಅದುಕ್ಕೆ ಓ ಎಡತ್ ಬೈತರ.
ನಿಮ್ ಕ್ಲಾಸ್ ಟೀಚರಾ.
ಹ್ಮ್.
ಮತ್ತ ಅವ್ರ್ಅವ್ರೊ ಮಾನ್ಯಗ ಒಪ್ಪಿದ್ರೆ ಏನಲ್ಲ ಒಪ್ಪಿಗೆ ಪತ್ರ ಏನ ಇದು ಮಾಡಿದ್ದಿಲ್ಲ.
ಹ್ಮ್.
ಅವ್ರವ್ರ ಮನೆಗ ಒಪ್ಪಿದರೆ ಪಿ ಟೀಚರ್ ಕರ್ಕೊಂಡು ಹೋಗ್ಬೇಕು ಅವರು.
ಅವ್ರು ಕರ್ಕೊಂಡ್ ಹೋತಾರ.
ಹ್ಮ್.
ಕ್ಲಾಸ್ ಟೀಚರ್ದ್ ಬಂದೈತಿ.
ಕ್ಲಾಸ್ ಟೀಚರೇ ಕಳ್ಸ್ಕ್ ತಯಾರಿಲ್ಲ.
ಹ್ಮ್ ಅವ್ರು ಹೋಗ್ಬೇಡ ಅಂದ್ಯಾರಿ. ಆಮ್ಯಾಗ ಮುಂದ್ ನಿಮ್ ನಿಮ್ ಇಷ್ಟ ನೋಡತ್ ಹೇಳ್ಯಾರ ಏನ್ರಿ. ಹೋಮ್ ವರ್ಕ್ ಅದು ಬರ್ಲಿಕ್ಕೆ ಹೊಡಿತಿನಂತ ಹೇಳ್ಯಾರ.
ಹಾಂ ಅಂದ್ರೆ ಅವರು ಸಪೋರ್ಟ್ ಮಾಡ್ಯಾರಲೆನಾ.
ಒಮ್ಮೆ ಮೀ ಇಲಿಕ್ಕ ಅಂದ್ರ ಅವ ಬರ್ದಿಲ್ಲನ ಅಂಟ್ಲಿ ಒಮ್ಮೊಮ್ಮ ಬಿಡ್ತಾರಲಿ ಹಿಂಗ. ನಾವ್ ಅವ್ರಿಗ್ ಮನ್ಸಿಗೆ ಬಂದಂಗೆ ಇದ್ದಿವಂದ್ರ.
ಹ್ಮ.
ಹ್ಮ ಮತ್ತೆ ಈಗ ನಾ ಹೆಂಗೆ ಅದೇ ಹೆಂಗ ನಾವರು ಹೇಳ. ಅವ್ರರು ಬ್ಯಾಡ್ ಅಂದ್ರರು ಮಾಡಾತ್ತವ ಅಂದ್ರ ಮತ್ ತೀರ ಇದು ಮಾಡ್ತಾರ ಬರ್ದಿರ್ಲಿಕ್ ಹೊಡದೇ ಬಿಡ್ತಾರ.
ಹ್ಮ್ ಹ್ಮ್ ಹ್ಮ್ ಅಕ್ಕ.
ಹ್ಮ್.
ನಿಮ್ಮ್ ಶಾಲೆಯಗ ಊಟ ಹೆಂಗ ಮಾಡ್ತಾರ ಚಲೋ ಮಾಡ್ತಾರ ಅಡಿಗಿ.
ಇಲ್ಲಾ.
ಹ್.
ಬುತ್ತಿ ಇಡ್ಕೊಂಡು ಓಕಿನಿ.
ಯಾಕ ಶಾಲಯಾಗ ಹಾಕ್ತಾರ ಎಲ್ಲ ಶಾಲೆಗಳ್ದಾಗ ಹಾಕ್ತಾರ ನಿಮ್ ಶಾಲಯಾಗ ಇಲ್ಲೇನು.
ಎಲ್ಲ ಹಾಕ್ತಾರ ಊಟಕ್ರಿ.
ಹಾ.
ಚಲೋ ಅಕಲ್ಲ.
ಯಾಕ್ಕ.
ಹ್ಮ್ ಹುಷಿ ಬರ್ತಾವ ಬೆಳ್ ಸಾರ್ ನ.
ಚಲೋಸುನ್ ಮಾಡನೆಗೆನಾಪ್ಪ.
ಯಾರಿ ಗೊತ್ತು.
ಹ್ಮ್. ಅಂಗ ಹ್ಯಾಕೆ ಮಾಡ್ತಾರ ನಿಮ್ಮ ಹೆಡ್ ಮಾಸ್ಟ್ರಿಗೆ ಹೆದ್ ಹೇಳ್ಬೇಕಿಲ್ಲ.
ಹ್ಮ್ ಅವರು ಹದ್ನೈ ತಿ ಇತ್ತಾರ.
ಮತ್ತೆ ಅವ್ರಿಗೆ ಬರಲೆನು.
ಯಾರಿಗೊತ್ವಾ ಅವರು ಏನ್ ನೋಡ್ತಾರಾರ ಇಲ್ಲತ್ತಿನು.
ಹ್ಮ್ ನೀವುಬಂದ್ರಿ ವಯದು ತೋಸ್ಬೇಕಲ್ಲಾ
ಪಾಟೆ ವಹ ತೋರ್ಸವಿ
ಹ್ಮ್
ಬೈದಾರ ಅವರು
ಸಾರಗ
ಹ ವರ್ಡಿ ಅಕ್ಯಾರೆ
ಹ್ಮ್
ಹೆಡ್ ಮಾಸ್ಟರ್ ಕರ ಹೇಳಾರ
ಹ್ಮ್ ದಿನ ನಾವ್ಯ್ತ್ ತೋರ್ಸುದಲ್ಲ ಬಂದ್ ಅಂದ್ರೆ
ದಿನ ಎಟತ್ತು ತರ್ಸದ ಅವರು ಬರಲ್ ದಿನ ಸಾಲಿಗೆ
ಇಲ್ಲಿ ಕಮ್ಮ ಪಂಚಾಯ್ತಿಗ್ ಹೋಲ್ವಾ
ಹ್ಮ್ ಪಂಚಾಯ್ತಿ ಯಾರು ಬರೋರು ಹೋದ್ರ ಒಬ್ಬ್ರೇ ಹೋಗ್ಬೇಕು
ಲೆಟರ್ ಕೂಡ ಒಗಕ್ಕೂ
ಯಾವಾವಾಗನುೂ ಬರಲ್ವಾ
ಹ್ಮ್
ಚಂಟ ತಪ್ಪ
ಹ ನಿಮ್ಗೆಳತಿ ಭೂಮಿಕಾನ ಬತ್ತಿಟ್ಕೊಂಬತಾನ
ಹ್ಮ್
ಮತ್ತಕ್ಕ ಇ ಇದೇ ಭೂಮಿಕಾ
ಹಾಕಿನ ಕಟ್ಟಕೊಂಡಂಬರುತ
ಅದ ಅವರುೂನುಏನ ಕೇಳಲನಾ
ಏನ್ ಗೊತ್ತಿಲ್ಲ
ಹಾ ಹಾ ಹ್ಮ ಎಲ್ಲಾರೂ ಕೂಡಿ ಪಾಲಕ್ರರ ಕೇಳ್ಬೇಕವಾ ಪಾಲಕರ್ರ ಕೇಳಿದ್ರಂದ್ರೆ ಮತ್ತಗ ಹಾಕೈತಿ ಅವ್ರ ಅವ್ರ ಮನಯಾಗ ಎಲ್ಲಾರು ಹೋಗಿ ಹೇಳ್ತಾರ ಇಲ್ಲ
ಏನ್ ಮಾಡ್ತಾರ ನನ್ಗೇನ್ ಗೊತ್ತಾ
ಹೇಳಬೇಕು ಎಲ್ಲರೂ ಮಾತಾಡಬೇಕು ಮತ್ತ ಏನ್ ಮಾಡ್ಲತ್ತೀರಿ
ಮತ್ತೆ ಏನಿಲ್ಲ ಸುಮ್ಗಾ ಕುತ್ತಿವಿ
ಹ್ಮ್ ಏನೇನ್ ಹೇಳ್ಯಾರ ಹೋಮ್ವರ್ಕ್ ಬಾಳ ಹೇಳ್ಯಾರ ಏನ
ಇಲ್ಲ ಸ್ವಲ್ಪ ಹೇಳರಾ
ಹಾಂ ಬರದು ಮುಗಿತೇನೆ
ಹ್ಮ್
ಬರೀದ್ ಮುಗೀತ್ ಹಂಗಾರ
ಇಲ್ಲ ಬರ ಆತೇನ್
ನಿಮ್ಮಪ್ಪ ಎಲ್ಲಿ ಹೋಗ್ಯಾನ
ನಮ್ಮಪ್ಪ ಇಲ್ಲೇ ಹೊರಗೋಗ್ಯನ
ಹ್ಞೂ ಏನೇ ಇದಕ್ಕೆ ಕೂಸು ಕೇಳ ಕಡ್ಡ್ಯಾಡಂಕಾಣಂತಿದ್ದ
ಹ್ಮ್
ಕುಬ್ಸಕ್ಕೇನ ಹೇಳಾಕ್ ಹೋದಂಗ ಇದ್ದ
ಹ್ಮ್
ಅಲ್ಲೇ ಊಟಕ್ಕೆ ಹೋಗಿದ್ದವ ಆಕತಿಲ್ಲ
ಹ್ಮ್ ಹೋಗಿದ್ದ
ಹ್ಮ ನೀವು ಮೂರು ಮಂದಿ ಉಂಡ್ರಾ.
ಹ್ಮ್
ನೀವು ಮೂರು ಮಂದಿ ಉಂಡ್ರಿಯ.
ಹ್ಮ ನಾ ಹೋಗಿದ್ದಿನ.
ಅಲ್ಲೇ ಊ ಊಟ ಊಟ.
ಊಟಾ.
ನೀವು ಮೂರು ಮಂದಿ ಉಂಡಿರ್ಯ ಅಂದೆ.
ಹೂ ಉಂಡೆ.
ಹ್ಮ್ ಹ್ಮ್ ನಿಮ್ಮ ತಾಮ್ಮ ತೆಂಗಿನ ಉಂಡರಾ.
ಹ್ಮ ಉಂಡಾರು.
ಹ್ಮಾ ನಿಂದಡವ ದೊಡಪ್ಪ ಏನು ಮಾಡ್ತಾರ.
ನೋರೇನ್ ಮಾಡರ್ ಗೊತ್ತಿಲ್ಲ.
ಹ್ಮ ನಿನಗ ಏನೇನು ಮಾಡ್ಲಕ್ಕ ಬರ್ತದ ಅಡುಗಿ.
ನನಗೆ ಅನ್ನಾ ಸಾರಾ ಪಲ್ಲೆ.
ಪಲ್ಯ ಮಾಡ್ಲಿಕ್ಕೆ ಬರ್ತದ ಹಾ.
ಹ್ಮ್
ಹೊಂಗ್ ಮಾಡ್ತೇವ ಹೊಗ್ಗನಿನ್ನ.
ಪಗರ ನನಾ.
ಹ್ಮ್
ಹ್ಮ್ ಒಗ್ಗರು ನೆನಗಿ ಎಲ್ಲಾ ಹೊಳುದಾ.
ಹ್ಮ್
ಟಮಾಟಿ ಉಳ್ಳಾಗಡ್ಡಿ ಮೆಣಸಿಕ ಬೇಕ ಅಂದ್ ಮೆಣಸಿಕಾಯ ಇಲ್ಲಿ ಖಾರ ಹಾಕೊದು.
ಹ್ಮ್
ಎಲ್ಲಾ ಹೊಳ್ದ ಹೊಳ್ದಾಗಿಂದ ಹ. ನಮ್ಗ ಎಷ್ಟ್ ಸ್ಪೂನ್ ಬೇಕ ಅಂದ್ರೆ ಒಂದ್ ಸ್ಪೂನು ಇಲ್ಲಿಕ್ ಎರಡ್ ಸ್ಪೂನ್ ಎಣ್ಣೆ ಹಾಕೊದ.
ಹ್ಮ್
ಹಾಕುದು ಹಾಕಿದ ಆದ್ಮ್ಯಾಗ. ಅದ ಒಂದ್ ಸ್ವಲ್ಪ ಕಾಯಿ ತನ ಇಡೋದು ಆಮ್ಯಾಗ ಜೀರಿಗೆ ಹಾಕುದು.
ಹ್ಮ್
ಜೀರ್ರಿಗೆ ಹಕ್ಕಿಂದ ಆದ್ಮೇಗ ಇದು ಮಾಡ್ದ ಹ್ಮ್. ಟಮಟೊ ಅದು ಹೊಳ್ಕೊಂಡಿದ್ದೆಲ್ಲ ಹಾಕೋದು.
ಹ್ಮ್
ಉಳ್ಕೊಂಡಿದ್ದ್ ಹಾಕಿ ಅರ್ಶಣ ಹಾಕೋದು ಇಕ ಖಾರ ಆಯತ್ ಖಾರ ಹಾಗೋಯ್ತ ಖಾರ ಹಾಕೋದು.
ಹ್ಮ್
ಒಂದ್ ಸ್ವಲ್ಪ ಮಿಕ್ಸ್ ಮಾಡಿ ನೀರ್ ಹಾಕೊದು.
ಹ್ಮ್
ನೀರ್ ಹಾಕಿ ಒಂದ್ ಸ್ವಲ್ಪ ಕುದಿಯಾಕ್ಬಿಟ್ಟು ಅಟ ತನ್ನ ಅಕ್ಕಿ ಅಸನ ಮಾಡುದಾ.
ಹ್ಮ
ಅಕ್ಕಿ ಹಸನ್ ಮಾಡಿ ಆಮೇಲೆ ಕ್ಯಕ್ಕಿ ಹಾ ಕುಕ್ಕರ್ ಮುಚ್ಚುದು. ಪ ಅಕ್ಕಿ ಹಾಕಿ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚೋದು.
ನೀರ್ ಎಟ್ ಹಾಕೋದು ಅಕ್ಕಿ ಎಟ್ ಹಾಕೋದು.
ಅಕ್ಕಿ ನಿಮ್ಗ್ ಬೇಕಂದೊಸ್ ಹಾಕುದು ಅದ್ರದ ಅಕ್ಕಿ ತಕ್ಕಂತೆ ನೀರ್ ಹಾಕುದು.
ಹಿಂಗನು ಹ್ಮ ಹ್ಮ. ನಿಮ್ಮೊ ಎಲ್ಲಿಗ.
ನಮ್ ಅಮ್ಮ ಎಲ್ಲೋ ಹೊರ ಹೋಗಿದಾರೆ
ಸರಿನಾ ಅಡಿಗೆ ನೀ ಮಾಡಿದೆ ನಿಮ್ಮ ಅವ್ವ ಮಾಡಿಲವೇನು
ಅಡುಗೆ ನಾನೇ ಮಾಡಿದ್ದೆ
ಹೌದಾ ನಿಮ್ಮ ಅವ್ವ ಮಾಡಲ್ಲೇನು ಮೊಟ್ಟೆ ಈಗ
ಮಾಡ್ತಾಳ ತರಕ್ ಹೋಗಿದ್ಲಾ ಇಲ್ಲಿ ಬೀರುದಿತ್ತ ಆ ಬಾಡಿಗೆರ್ದಿತ್ತ
ಹ್ಮ್ ಹ್ಮ್ ಹ್ಮ್ ನೀನ್ ನನ್ ಕೂಸಿತ್ತತ್ತಲ್ಲ
ಹ್ಮ್ ಇತ್ತು
ಹೋಗಿದ್ರೇನಾ
ನಾ ಹೋಗಿದ್ದೀರ ಶಾಲೆ ಹೋಗಿದ್ದೆ ನಮ್ಮ ಅವ್ವ ಹೋಗಿದ್ಲು
ಹಾ ಹಾ ನೀ ಯಾಕ್ ಹೋಗಿಲ್ಲ
ಹಾ ಸಾಲೆಗ್ ಹೋಗಿದ್ದೆಪ್ಪ
ಒನ್ ಚಾನ್ಸ್ ಸಿಕ್ಕಿತ್ತಲ್ಲ
ಇಲ್ಲ ಯಾರ್ ಸತ್ತಿದ್ರಂತ ನಾವ್ ಬರೋಟ್ಲು ಎಲ್ಲಾ ಮುಗಸಿದ್ರ
ಹೌದಾ
ಹ್ಮ್ ನಾಳೆ ಇದು ಅಳಿಯಾನ್ ಮನೇಲಿ ಯಾರ ಸತ್ತಿದ್ರಂತೆ
ಹ್ಮ್ಮ್ ಹ್ಮ್ಮ್
ಅದಕ್ ಜಲ್ಡಿನೇ ಮುಗಸಾರ ನಾವ್ ಸಾಲಾಗಿ ರೋಟ್ಲ ಸೌಂಡ್ ಕೇಳತಿತ್ತು
ಹ್ಮ್ ಹ್ಮ್ಮ್ ಹ್ಮ್ಮ್
ಏನ್ ಡ್ಯಾನ್ಸ್ ನೋಡಿದ್ರಿ ಪಾ ಎಲ್ಲಾರೂ ಡ್ಯಾನ್ಸ ಮಾಡಿದ್ರಿ ಅವ್ರು ಮನೆ ಅವರು ಮನ್ಯನವರು
ಹ್ಮ್
ಇಲ್ಲ ನಮ್ಮ ಮಾವ ವಿಡಿಯೋ ಮಾಡ್ಕೊಂಡ್ ಬಂದಿದ್ದ
ಹೌದಾ
ಹ್ಮ್
ಬರ ಬಿಡು ಹಂಗಾದ್ರ
ಹ್ಮ್ ಆ ಕುಬಿಸಿದ್ದ ಕುಬಿಸಿದ್ದ್ಯಾಕನ್ ಗಂಡೆನ ಅಕ್ಕ ಅಕ್ಕ ಮತ್ತ ಅಕ್ಕಂಗಂಡ ಇಬ್ರು ಮಾಡ್ಯಾರ
ಹ್ಮ್ ಬಾರಿ ಮಾಡ್ತಾರೆ ಬಿಡು ಹಂಗದ್ರೆ
ಹ್ಮ್ಮ್ ಮತ್ತೇನ್ ನಡ್ಸಿರಿ ನೀವು
ನಮ್ದು ಊಟ ಆಗ್ಯದವಾ
ಹಾಗದ
ಹ್ಮ್ ನಾವವು ಊಟ ಮಾಡವಿ ನೋ ನಮ್ಮಲ್ಲಿ ಒಂದು ಕೂಸಿತ್ತಾ
ಹ್ಮ್
ಅಲ್ಲಿ ಊಟಕ್ಕೆ ಹೋಗಿದ್ದೇವಿ
ಹ್ಮ್
ನಾವು ಸಜ್ಜಿ ರೊಟಿ ಮಾಡ್ದೆವು ತಮಸೂರ ಹಿಂಡಿ ತು ಮೂಕ್ಣಿ ಕಾಪಲ್ಲೆ ಬದಲನೆಕಾಯಿ ಪಲ್ಲೇ
ಬಾರಿಲ್ಲ
ಹ್ಮ್ ಬಂದೇದಂಡಿ ಚೋಡ ಬೀರ್ಲ ಕುಗ್ದೆ ಬೀರ್ ಬಂದೆವು.
ಹ್ಮ
ಬೀರ್ ಬಂದು ಉಂಡು ತಂದ್ ಇಲ್ಲೇ ಗಾಡಿ ಮ್ಯಾಲ್ ಬಿಟ್ಟು ಹೋದ್ರು.
ಗಾಡ್ಯ ಬಂದ್ರ್ಯಾ?
ದೂರಿ ಇತ್ತ ಅದು? ಅದು ತಂದ್ ಬಿಟ್ ಹೋದ್ರು ಬಂದೇವ್ ಈಗ. ನಮ್ ಹುಡ್ಗರು ಎಲ್ಲಾ ಮಕ್ಕೊಂಡವ
ಹ್ಮ
ಕುತ್ತೇಯಿಲ್ಲ.
ಮಮ್ಮಿ ಅದ
ಹಾ ಆಯ್ತಾ? ಹಾ